ಹಲೋ
ಹಲೋ ಯಾರ ರಿ
ಏನ್ರೀ ಬರ್ಸೋ್ರ ಪೋನಿ ಎತ್ತಲ ಆಗಿರ್ರಿ ಎಲ್ಲಾ ಮನ್ಷ್ಯ ಬಜ ಆಗಿರಿ ಇವಾಗ
ಯಾರು ನೀವ ಯಾರುಂತ ಗೊತ್ತಾಗಲಿ ಅಲ್ವಾ
ನಾ ಗೊತ್ತ ಇಲಿಲ್ಲ
ಹ ಹಾ ಇಲ್ಲ ಗೊತ್ತಿಲ್ಲ ಇದು ಹೊಸ ನಂಬರ್ ಆಯ್ತಾ ನನ್ನ ಹತ್ರತ್ರು ಸೇವಿಲ್ಲ ಇದ ಯಾರು ರಾಮಪ್ಪ ಅಂತಂದದ ನಿಮ್ಮ್ ಹೆಸ್ರೇ ಅನ್ರಣ್ಣ
ನಾನಪ್ಪಾ ರಮೇಶಾ ಪಿಯೂಷ್ ರಮೇಶೇಶಾ
ಓ ಜೈ ಹೆಂಗಿದೀಯೋ ರಾಮೇಶ ಆರಾಮಿದಿಯಾ ಇಲ್ಲ ಫೋನ ಪೂನಾ ಅವತ್ತೆ ಲ್ಲ ಏನಪ್ಪಾ ನೀ ತಂದೆ ಗುರುವೇ ಏನು ನಿನ್ನ ಲೀಲೆ ನೀನು
ಹೆಂಗ ಅದು ನನ್ನ ನಿನ್ನ ಸಂಬಂಧ ಮುಗಿತಂತ ಹ ನಮ್ಮ ಬ್ಲಾಕ್ ಲಿಸ್ಟ್ ಗೆ ಹಾಕಿದಿಯಾ ಏನು ನಂದು
ಹೇ ಪರುಶುರಾ ನಿನ್ನ ನಂಬರ್ ಹೆಂಗ್ ಬ್ಲಾಸ್ಟ ಹಾಕ್ಲಿ ಪರುಶುರಾ ಇಲ್ಲ ನಾನಾ ನಿನ್ನ ನಂಬರ್ ನ ಯಾಕೆ ಹಾಕ್ಲಿ ಬ್ಲಾಕ್ ಲಿಸ್ಟ್ ಏನ್ ಹಾಕಿಲ್ಲ
ನೀನು ದೇವ್ರರು ಹಚ್ಚಿದಂಗ ಆಯ್ತು ಅದು ದೇವ್ ಬಂದ್ಸ್ ತಕ್ಷಣ ಹೊರ ಕೊಡ್ತ ನೋಡಿ ಹೋಗ್ ಬೇಕಾರ ಆತರ ನೀನು ನೋಡಿದೆೆ ನಾನು ಇದ್ದದ್ದು ರಾಮು ಸಿ ಅಂತಂದ್ರೆ ನಿಮ್ ತಂದೆ ಹೆಸ್ರ ಚೆನ್ನ ಬಿ ಗೊತ್ತು ನನ್ನಗ ಅದು
ಹಾ ಹಾ
ಹ್ಮ ಅದು ಗೊತ್ತದಲ್ಲ ಹಂಗಾಗಿ ಏನ್ರೀ ಪರುಶು ಅವ್ರೆ ಒಂದು ಫೋನ್
ಫೋನ್ ಎಲ್ಲಾ ಏನೆಲ್ಲಾ ಪರುಶು ಅವ್ರೆ
ಇಲ್ದ ತುಂಬಾ ಬೇಜ್ದಾರ ಆಯ್ತಪ್ಪಾ ನಮ್ಗೆ ಇಲ್ಲ ಅದು ಬಾಳ ಬಿಜಿ ಅಂದ್ರ ಹಲೋ ಬ್ಯುಸಿ ನಾನು ಬಾಳ ಬ್ಯುಸಿ
ಮಾತಾಡಿ ಪರಶು ಅವ್ರೆ
ಹಲೋ ಕೇಳ್ತಾದಿಲ್ಲ ರಾಮು
ಕೇಳ್ತದ ಕೇಳ್ತ್ದ ನನ್ ವಯಸ್ಸ ನನಗ್ ಕೇಳ್ತಾತದ್ದೇ ಪರಶು ಅವ್ರೆ
ಯಾಕೆನ ಅದು ನಿಮಗ್ ನೀವು ನಿಮ ಫೋನ್ ಪ್ರಾಬ್ಲಮ್ ಅದೇನನು
ಅಲ್ಲಾ ನನ್ನ ವಾಯ್ಸ್ ನನಗೆ ಕೇಳಿಸ್ತಾದ ಎರಡು ಸಲಿ
ಹಾಗಿಲ್ಲ ಅದು ಸಡನ್ ಆಗಿ ವೈರಸ್ ಬಂದಿರಬೇಕು ನೋಡು
ಹೌದಾ
ಹ್ಮ್ ಇಲ್ಲ ಫೋನು ಒಂದ್ಸಲ ರಿಸ್ಟಾರ್ಟ್ ಮಾಡ್ಬಕ್ ನೀ ಫೋನ್ ಆಪ್ ತಕ್ಷಣ ಇಲ್ಲಾಂದ್ರ ಆ ಸ್ಟೋರೇಜ್ ಅನ್ನ ಕ್ಲಿಯರ್ ಮಾಡ್ಬೇಕು
ಹೌದೌದೌದು ಮಾಡನಂತೆ ಮಾಡನಂತೆ ಪರಶು ಇದು ಒಂದು ನಾವು ಒಂದ್ ಬಿಸಿನೆಸ್ ಮಾಡ್ಬೇಕಂತಿದ್ದೀನಿ ಅದೇ ಯಾವ ತರ ಮಾಡ್ಬೇಕಂತ ಬಗ್ಗೆ ಮಾಹಿತಿ ಅಲ್ಲ ಅದ್ರ ಬಗ್ಗೆ ನಿನ್ಗೆ ಏನಾದ್ರೂ ಮಾಹಿತಿ ಇದ್ರೆ ಸ್ವಲ್ಪ ಕೊಡ್ತೆೇವೆ ಪರಶು ಅವ್ರೆ
ಅಲ್ಲ ಯಾವ್ದ್ ಬಿಸ್ನೆಸ್ ಬೇಕು ನನಗ್ ಗೊತ್ತಿತ್ತು ಹೇಳಿತೀನಿ ಗೊತ್ತಿರ್ಲ ಆದ್ರೆ ಏನ್ ಮಾಡೋದಾಗಲ್ಲ
ಇವಾಗ ಹೆಂಗಂದ್ರೆ ಆರೋಗ್ಯ ಆರೋಗ್ಯ ಹಾಲಿನ ಡೇರಿ ಗೊತ್ತಲ್ಲಾ
ಹ ಆರೋಗ್ಯ ಹಾಲಿನ ಉತ್ಪ ಉತ್ತಮ ಹಾ ಗೊತ್ತದ
ಅದು ಡೇರಿ ಆ ಡೇರಿ ಬಿಸ್ನೆಸ್ ಮಾಡ್ಕ್ಂತ ಮಾಡ್ದ್ ಮಾಡ್ತಾದೀನಿ ಅದ್ ಹೆಂಗಂದ್ರೇ.
ಹ್ಮ್
ಅದು ಇದು ಇದು ಗೊತ್ತಲ್ಲ ಅವ್ರು ಕಂಪ್ನಿ. ಕಳ್ಳಿ ಅಂತ ಆಗ್ತಾರಲ್ಲ
ಹ ಗೊತ್ತಾಯ್ತು ಗೊತ್ತತ್ತುಲ್ಲ ಕಂಪನಿಗಳಿಂದ
ಹಾ ಕಂಪನಿಕಡೆ ಯಿಂದ ಅವ್ರೆ ಹಾಕ್ತಾರಲ್ಲಾ
ಹ್ಮ್
ಅದ್ರ ಬಗ್ಗೆ ನನ್ ಗೊತ್ತಿಲ್ಲ ಅವರು ಆರೋಗ್ಯ ಅಂದ್ರೆ ಅವರು ಸುಮ್ನೆನ್ನ ಫ್ರೆಂಡ್ ಹೇಳಿದ್ರು
ನಾನ್ ಹೇಳ್ತೀನಿ ನೋಡು ಆರೋಗ್ಯ ಡೈಲಿ ಏನಾದ ಹಾಲಿನ ಉತ್ಪನ್ನ ಏನದು ಅದು ಒಳ್ಳೆ ಕೆಲ್ಸ ಅದು ಹೆಂಗಂದ್ರ ನೀನು ನಂದಿನಿ ಪಾರ್ಲರ್ ಅಂತ ಕೆಲವೊಂದು ಪಾರ್ಲರ್ಗಳು ಇರ್ತಾವ
ಹೌದೌದೌದು ನಂದಿ
ಹ್ಮ್ ನೀನ್ ಏನ್ ಮಾಡಬ ಕು ಈಗ ನಿಮ್ಮ್ ಊರಲ್ಲಿ ಆಗಿರಬಹುದು ಈ ನಿಮ್ ತಾಲ್ಲೊಕ್ದಲ್ಲಿ ಆಗಿರಬಹುದು. ಬಹದು ನಿಮ್ ತಾಲೂಕ್ದಲ್ಲಿ ಅಂದ್ರೆ ಈ ನಿಮ್ ಊರಲ್ಲಿ ಯರಡ್ ಇದ್ರ ನಿಮ್ ತಾಲೂಕ್ದಲ್ಲಿ ಏನ ಇರ್ತಾವ ಎಂಟತ್ ಇರ್ತಾವ. ಎಂಟ ಹತ್ತ ಇರ್ತವ್ ನೋಡು ಆ ಎಂಟ್ ಹತ್ತನ. ಆ ನಂದಿನ ಪಾರ್ಲರ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡ್ಬೇಕು. ಅಹ ಹಾಲು ನಿಮ್ಗೆ ಹಾಲಿನ ಉತ್ಪನ್ನ ಆರೋಗ್ಯ ಹಾಲು ಯಾರಾಗ್ತಾರ ಅಂತ ಕೇಳ್ಬೇಕು. ನೀನ್ ಏನ್ ಮಾಡ್ಬೇಕು ಅಲ್ಲಿ ನಿನ್ಗ್ ಗೊತ್ತಿಲ್ಲಲ್ಲ ಅವ್ರದ ಅಲ್ಲಿ ನಂದಿನಿ ಪಾರ್ಲರ್. ಗೊತ್ತಿದ್ದಂತ ಒಬ್ಬ ವ್ಯಕ್ತಿಗೆ ಎನ್ ಮಾಡತ ಅವ ಹಾಲ್ ಹಾಕಿಸ್ಕೊಂತಿರ್ತಾರಾ ಅವನ್ಗೆಲ್ಲ ಎ ಟು ಝೆಡ್ ಗೊತ್ತಿರ್ತದ. ಅವನಿಗ್ ಹೋಗಿ ಶಿಂದ ಈಗ ನೀನ್ ಆರೋಗ್ಯ ಹಾಲ್ ಆಗ್ತಲ್ಲಾ ನೀವು ಎಲ್ಲಸಿಂದ್ ತರ್ಸ್ತರಿ ನೀವ ಅಂತ ಕೇಳ ಹ ನಾವಿಲ್ಲಪ್ಪ ಒಂದ್ ಕಂಪನಿ ಅವ್ರ್ ಬಂದು ಒಬ್ಬರು ಟಾ ಟ ಎಸ್ ತಗೊಂಡ ಬಂದ್ ಹಾಕ್ ಹೋಯ್ತರಂತಂದ್ರ.
ಆ
ಹಾಕ್ ಹೊಯ್ತರಂದ್ರೆ ಅವ್ರ ಮಾಹಿತಿ ತಗೋಬೇಕು ಅವ್ರ ಕಾಂಟಕ್ಟ್ ನಂಬರ್ ತಗೋಬೇಕು ಅವ್ರ್ ಜೊತೆ ಮಾತಾಡ್ಬೇಕ್ ನೋಡ್ರಿ ಹಿಂಗ್ ನಾನು. ಕೆಲ್ಸ ಮಾಡ್ಬೇಕಂತದ ನನ್ಗೊನು ಈ ಆರೋಗ್ಯ ಅನ್ನ ಆಹ ಉತ್ಪನ್ನದಲ್ಲಿ ಕೆಲಸ ಮಾಡ್ಬೇಕಂತ ಅದ ಕೆಲವೊಂದ್ ಪಾರ್ಲರ್ಗಳಲ್ಲಿ. ನಾನು ಸಹಿತ ಭಾಗವಹಿಸತೀನಿ ನಾನು ಈ ಕೆಲ್ಸ ಮಾಡ್ತೀನಿ. ಅನ್ನೋದು ನೀನು ಭಾಗವಹಿಸಿದ ಅವ್ರ ನಂಬರ್ ತಗೊಂಡ್ಗೆಷ್ಟ್ ಮಾತಾಡಿದೆಂದ್ರ. ಏ ಇವ ಹೆಂಗಿದ್ರ ಕೆಲ್ಸಾರ ಕೆಲ್ಸಾರ್ ಕೆಲ್ಸ ಮಾಡ್ತಾನ. ಕೆಲ್ಸ ವರ್ಕರ್ ಅನ್ ಅಂತಂದಗಿಸ ಅವ್ರ ಎನ್ ಮಾಡ್ ಫಸ್ಟ್ ನೀನು ಕೆಲವು ಐದು ರೂಲ್ಸ್ ಗಳು ಕೇಳ್ತಾರ್ವರು. ಹ್ಮ್ ಏನಪ್ಪ ರೂಲ್ಸ್ ಅಂದ್ರ. ಗಾಡಿ ನಿಂದೆ ಆಗಿರ್ಬೇಕು.
ಹೌದೌದೌದ ಹೌದು.
ಗಾಡಿನಿಂದೆ ಆಗಿರ್ಬೇಕು ಬಟು. ಅವರು ಟೈಮಿಂಗ್ ಇರ್ತದ ಆ ಟೈಮಿಗೆ ಹೋಗಿ ಹಾಕ್ಬೇಕು ಈಗ ರಾತ್ರಿ ನಾಲ್ಕ ಬೆಳಿಗ್ಗೆ ನಾಕ್ ಗಂಟೆಗೆ ಎದ್ದುಲೊಗೇಶನ್ ಹೋಗೋದಿರ್ತದ ರಾತ್ರಿ ಹನ್ನೆರ ಗಂಟೆಗೆ ಎದ್ದು ಹೋಗೋದಿರ್ತ ಆ ಟೈಮ್ಗೆ ಆಹ ಎದ್ದ ಗೇಸಿಂದ ನೀವ್ ಹೋಗಿ ಹಾಲು ಹಾಕೋದೇ ಇರ್ತ ಹಗಲೊತಂದ್ರ ಹಾಕಲ್ಲ ಅವರು ಟ್ರಾನ್ಸ್ಫರೇ ಮಾಡದಿಲ್ಲ.
ಹೌದು ಪರ್ಸರ್ ಇವಾಗ ನಮ್ ನಮ್ ಫ್ರೆಂಡ್ಸ್ ಹಿಂಗೆ ಅಂದ್ರು. ಇವಾಗ ಹೆಂಗಂದ್ರೆ ಕಂಪ್ನಿ ಕಲ್ಲಿಂತ ಒಂದು ಅವರೆ ಅಂದ್ರೆ ಅವರೇ ಒಂದ ದೊಡ್ಡ ಬಾ ಕೊಡ್ತಾರ ಅಂತೆ.
ಹ್ಮ ಹೌದೌದು ಹೇಳು
ಅವರೇ ಒಂದು ಬಾಕ್ಸ್ ಕೊಡ್ತಾರೆ ಎರಡು ಫ್ರಿಡ್ಜ್ ಕೊಡ್ತಾರೆ.
ಹ್ಮ್
ಎರಡು ಫ್ರಿಡ್ಜು ಬಾಕ್ಸು ಅವು ಡೆಕೋರೇಷನ್
ಹಾ ಈಲ್ಲ ಕಂಪನಿ ಕಡೆಯಿಂದ ಕೊಡ್ತಾರಲ್ಲ ನೀ ಏನ್ ಮಾಡ್ಬೇಕು
ಹ ಅವರೇ ಬಂದು ಅವರೇ ಬಂದು ಹ ಅವರೇ ಬಂದು ಒಳ್ಳೆ ಅಂಗಾಗಿ ದೊಡ್ಡ ಅಂಗಡಿ ಮಾಡಿಕೊಡ್ತಾರಂತೆ.
ಅಲ್ಲ ಅಂಗಡಿನೆ ಮಾಡಕೊಡ್ತಾರ ಅದು ಫ್ರಿಡ್ಜ್ ಸೈಹಿತಾನ ಕೊಡ್ತ ತರ ಆ ಹಾಲಿನ ಅದೇ ಕಂಪನಿದೆ ತಗೊಂಡೆ ಅಂದ್ರ ಅದೇ ಕಂಪನಿದ ಒಂದು ಫ್ರಿಜ್ ಅನ್ನ ಕೊಟ್ಟೆ ಕೊಟ್ಟಿರ್ತಾ
ಹ ಹೌದೌದು ಹೌದು ಅದೇ ಅದೇ ತರದಾಗಿ ಇವಾಗ ನಾವ್ ಏನ್ ಮಾಡಬೇ ಯಾಕಂದ್ರೆ ಆ ಅವ್ರು ನಮ್ಗೆ ಹಾಲ್ ಹಾಕ್ತಾರೆ.
ಹ್ಮ್
ಹಾಲು ಆಯ್ತು ಐಸ್ ಕ್ರೀಮ್ ಆಯ್ತು ಮೊಸರ್ ಆಯ್ತು. ಆ ಆ ಬ್ರ್ಯಾಂಡ್ ಆ ಹೆಸರಿರಗಂತ ಯಾವುದೇ ನೀರಿನ ಬಾಟ್ಲು ಆಯ್ತು. ಒಂದು ಹಾಲಿನ್ ಫೋಡ್ರ ಆಯ್ತು
ಹ್ಮ್ ಹೌದು
ನಾವ್ ಏನ್ ಮಾಡ ಸೇಲ್ ಮಾಡ್ಬೇಕಂತೆ ಸೇಲ್ ಮಾಡ್ಬೇಕು ಅವರು ಕಡಿಮೆ ರೆಟಲ್ ಹಾಕ್ತಾರೆ ನಾವು ವಚ್ಚೂರು ಒಂದು ಎರಡು ರೂಪಾಯಿ ಹಂಗು ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಮಾರ್ಬೇಕಂತೆ
ಇಲ್ಲ ಇಲ್ಲ ಕರೆಕ್ಟ್ ಅದ ನೀನು ನೀನು ಅಲ್ಪ ಸ್ವಲ್ಪ ತಿಳ್ಕೊಂಡೀವ ನಾನನ್ ತಿಳ್ಕೊಂಡಿಲ್ಲ ಅಂತ ಮಾಡಿದ್ದೆ
ಇಲ್ಲ ತಿಳ್ಕಡೀನಿ ಅದು ಆ ತರ ಆಯ್ತಾ ಅದು ಹೆಂಗಂದ್ರೆ ಸ್ಟಾರ್ಟಿಂಗ್ ಅ ಡಿ ಡಿ ಕಟ್ಬೇಕಂತೆ ಅವ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಡಿ ಡಿ ಕಟಬೇಕ್ಕಂತೆ ಹ ಡಿ ಡಿ ಕಟ್ಟಬೇಕಂತೆ ನಾವು ಒಂದು ಗಾಡಿ ತಗೋಬೇಕಂತೆ ನಾವು ಗಾಡಿ ಯಾವ ಇದು ಸಣ್ಣ ಆಟೋ ಆಟೋ ಇದೆ ಇಲ್ಲ ಅದು ಇಲ್ಲಂತೆ ಇದು ಯಾವ್ದೋ ಓಮಿನಿ ಇದಯ್ತಲ್ಲ
ಹೌದೌಹೌದು ಬಲ
ಅದು ಇಲ್ಲ ಅಂತೆ ಇದು ಯಾವ್ದ ಇದು ಬರ್ದ ಹಸೆ ಹಸ್ಯ ಕಂಡದಲ್ಲಿ ಇನ್ನೊಂದ ಐತಲ್ಲ ಹಳೆದು ಹಳೇದು ಯಾವ ಹಳೆಗಾಡಿ ಟಾಟಾ ಅಂತ ಹಾ ಅದು ಅದುಂತ ಗಾಡಿ ಬೇಕಂತೆ ಅದು ಆ ಗಾಡಿಗೆ ಅವರೇ ಬ್ಯಾನಾರ್ ಗಿನರ್ ಹ ಹಚ್ಚಿರ ಒಂದು ಇದು ಮಾಡ್ತಾರ ಅಂತೆ ಪಂಪ್ಲೆಟ್ ಹಚ್ಚಿಗೆಂದು ಹ ಆ ತರ ಮಾಡ್ತಾರಂತೆ ನಾವು ಹೆಂಗ್ ಸೇಲ್ ಮಾಡ್ತಿವಿ ನಮಗೂ ದುಡ್ಡು ಅಂತ ಅವ್ರಿಗನು ಉಳಿತಾಯಂತೆ ನಮಗ ಉಳಿತಾಯಂತೆ
ಹೌದಾನ
ಹ್ಮ ಅಂತ ನಮ ಫ್ರೆಂಡ್ ಹೇಳಿದ್ರು ನಾನ್ ಅದೇ ಹ ನೋಡೋಣ ಅಂಗಡಿ ಶ್ಯಾಪ್ರಲ್ಲಿ ಇಡ್ಬೇಕಂತ ತಿಳ್ಕೊಂಡಿದ್ದೆ ಇಲ್ಲಿ ವಾಲ್ಮೀಕ ಚೌಕಲ್ ಇಟ್ರ ಆಗ್ತಲ್ಲಾ
ಏ ಆಗ್ತಾ ಅಲ್ಲಿ ಜಾಗ ಜಾಗ ಇರ್ಬೇಕಲ್ಲ.
ಜಾಗ ಇರ್ಬೇಕಲ್ವಾ ಅವರು ಏನ್ ಮಾಡ್ತಾರಂತೆ ಅಂಗಡಿ ಅಂಗಡಿ ಹಾಕೊಡ್ತಾರೆ ಯಾವ ಪ್ಲೇ ಪ್ಲೇಸ್ ಅಂತ ಹೇಳ್ತವಿ ಆ ಪ್ಲೇಸ್ ನಾ ಪ್ಲೇಸ್ ತೋರಿಸ್ರೆ ಅವರೇ ಬಂದ್ ಹಾಕ್ತಾರಂತೆ. ನಾವ ಅವ್ರಿಗೆ ಪ್ಲೇಸ್ ಯಾರ ಇರ್ದ ಅವ್ರಿಗೆ ತಿಂಗಳ ತಿಂಗಳ ಬಾಡಿ ಕಟಿಂಗ್ ಹೋಬಕಂತೆ
ಇಲ್ಲ ಇಲ್ಲ ಇಲ್ಲ ಕರೆಕ್ಟ್ ಅದ ನೀ ಹೇಳ ಕರೆಕ್ಟ್ ಅದ ಆ ಪ್ಲೇಸ್ ಮಾತ್ರ ಏನಾದ ಆ ಸ್ಥಳದ ದ ಆ ಸ್ಥಳದ ಮಾಹಿತಿ ತಗೋಬೇಕು ಆ ಸ್ಥಳದಲ್ಲಿ ಇರ್ತಕ್ಕಂತ ಮ್ಯಾನೇಜರ್ದ ಏನ ಆ ಸ್ಥಳ
ಆ
ದನ ಪರಿಚಯ ಮಾಡ್ಕೊಂದ್ ನಾ ಹಿಂಗ ಮಾಡಕತ್ತೇನ ರೀ ಇಲ್ಲಿ ಒಂದು ಪಾರ್ಲರ್ ಹಾಕ ಕತ್ತೀನಿ ನಿಮ್ ಪರ್ಮಿಷನ್ ಬೇಕ ಓ ಇದು ಬಾರಿಗ್ ಬೇಕಾರ್ ನ ಕಟ್ತ ಅಂತ ಕೇಳಿದ್ರ ಆಯ್ತ ನೋಡ ಅಷ್ಟೇ
ಹೌದೌದ ಹೌದೌದೌದು ಹೌದ ಪರ್ಸನ್ ಅದೇ ಅದಕ್ಕೆ ಅಕೆ ನಾನು ನಿನ್ಗೊಂಚೂರ್ ಗೊತ್ತಿರ್ದಲ್ಲ ಅದ್ಕ ನಿನಗೂ ಇದು ಮಾಡಿದ್ದೆ ದರ್ಶನ ಇದು ರ
ಇಲ್ಲ ಇಲ್ಲ ಇಲ್ಲ ಉ ಉತ್ತಮ ಉತ್ತಮ ಕಾಂಟ್ಯಾಕ್ಟ್ ಮಾಡಿದ್ದು ಉತ್ತಮ ಕೆಲವೊಂದು ಹೆಂಗಂದ್ರ ನನಗುನು ಗೊತ್ತಿಲ್ಲ ಅದು ನೀನನ್ ಅಂದೆಲ್ಲೋ ಅದು ರೊಕ್ಕ ಕಟ್ಬೇಕಂತತ್ ಫಸ್ಟ್
ಅಲ್ಲ ಡಿ ಡಿ ಕಟ್ಟಬೇಕಂತೆ ಡಿ ಡಿ ಒಂದ್ ಲಕ್ಷ ಅರ್ವತ್ತು ಸಾವಿರ ರೂಪಾಯಿ ಕಟ್ಟಬೇಕಂತ ಅದ ಆಮೇಲೆ ನಾವು ರಿಟರ್ನ್ ನಮಗ್ ಬರ್ತಂತೆ
ಇಲ್ಲ ಬರ್ತಲ್ಲ ನೋಡ ಇದು ಡಿಡಿ ಅಷ್ಟೊಂದ್ ನಂಗೆ ಮಾಹಿತಿ ಗೊತ್ತಿದಿಲ್ಲ ಈಗ ನಿನ್ ಎಷ್ಟು ಮಾಹಿತಿ ಗೊತ್ತಾಯ್ತ ಈಗ ನನ್ಗ್ ಗೊತ್ತಿದ್ದ ವಿಷಯ ನಾನ್ ಹೇಳ್ತೀನಿ ನಿನ್ಗ್ ಗೊತ್ತಿದ್ದ ವಿಷಯ ನೀನ್ ಹೇಳಿ ಇಲ್ಲ ಹಿಂಗೆ ನಾವಿಬ್ರು ಹಂಚಿಕೆಯಿಂದ ಕೂಡಿದೀವಿ ಒಳ್ಳೆಯ ಸ್ನೇಹಿತರ ಇದೀವಿ ಒಳ್ಳೆಯ ಆಹ ನನ್ ಮಕ್ಕಳ ಇದವಿ
ಹೌದು ಅದು ಡಿ ಡಿ ಅದ ಹೆಂಗಂದ್ರೆ ಲಾಸ್ಟ್ಲ್ ಇವಾಗ ನಾ ಇವಾಗ ಹೇಗ ಮಾಡ್ತಾ ಇದ್ವಿ ಆ ಕೆಲ್ಸನ ಕೆಲ್ಸ ಮಾಡ್ತಾ ಇದ್ವಿ ನೋಡಿ ಇವಾಗ
ಹ್ಮ್ ಹ್ಮ್
ಹಗ ನಾ ಕೆಲ್ಸ ಏನಪ್ಪಾ ಆಮೇಲೆ ಏನ ಬಿಟ್ಟು ಹೋಗ್ಬೇಕ ಸಿಚುವೇೇಶನ್ ಬಂತ ಏನೋ ಒ ನಮ್ಗ ಒಂದು ಪ್ರಾಬ್ಲಮ್ ಬಂತು ನೀಏನೋ ಒಂದು ನಾನಾಕರಣೆಯಿಂದಾಗಿ ಆ ಕೆಲಸ ಬಿಡ್ತಾ ಇದ್ವಿ
ಹೌದಣ ಹ್
ಆ ಬಿಡ್ತಾ ಇದ್ವಿ ಅಂದ್ರ ಆ ಕೆಲ್ಸಕ್ ನಾವ್ ಯಾರಾನ ಹಚ್ಬೇಕಂದ್ರೆ ಜೈನ್ ಮಾಡ್ಬೇಕು ಆ ಕೆಲ್ಸಕ್ಕೆ
ಟ್ಟ ಹಂಗಂದ್ರ ಜಾಯಿನ್ ಮಾಡ್ಬೇಕಾನ
ಜೈನ್ ಮಾಡ್ಬೇಕು ಜೈನ್ ಮಾಡಿದ ತಕ್ಷಣ ಅವ್ರ ಹತ್ರ ಡಿಡಿ ಡಿಡಿ ಇಸ್ಯೂ ಅಂತರ ಡಿಡಿ ಕಟ್ಬೇಕಲ್ಲ ಅವರು
ಹಾ ಹೌದೌದ
ಆ ಡಿಡ್ ಅಮೌಂಟನಮ್ ಕೊಡ್ತಾರೆ
ಅ ಹೌದಾನ
ಹ ಆ ಡಿ ಡಿ ಅಮೌಂಟ್ ನಮ್ ಕೊಡ್ತಾರೆ ಅದು ಈ ತರಾ ಅಂತ ಹೇಳಿದರು
ಹ ಇಲ್ಲ ಕರಿದ್ ಬಿಡು ನೀನ್ ಇಲ್ಲ ಅಂತಂದಿಲ್ಲ
ಹೌದೌದು ಇದೇ ತರ ಅಂತ ಹೇಳಿದ್ರು ಅದ್ರ ಸಲಾಗ ಹಿಂಗ ಮಾಡ ಈ ತರ ಮಾಡ್ತಾ ಇದ್ದೆ
ಇಲ್ಲಿಲ್ಲ ಒಳ್ಳೇದಾಗ್ಲಿ ಅದೇ ಇದು ಪಾರ್ಲರ್ ಕೆಲ್ಸ ಅದ ಅತ್ಯುತ್ತಮನ ಕೆಲ್ಸ ಹಾಲಿನ ಕೆಲ್ಸ ಏ ಚಲೋ ಆಯ್ತು
ಹಾ ಒಳ್ಳೆ ಪ್ರಾಪರ್ಟಿ ಪಾಪ ಬಂಡವಾಳ ಕಮ್ಮಿ ಹಾಕಿದ್ರುನು ಲಾಸ್ ಏನಿಲ್ಲಲ್ಲ ಅಂತ ಏನಪ್ಪ ಹಂದದು
ಹೌದೌದಿಲ್ಲ ಒಂದ್ ನಂಬಿಕೆನೇ ಮುಖ್ಯ ಪ್ರತಿಯೊಬ್ಬ ಮನುಷ್ಯ ಸರಿ ನಂದು ನಂದನ ಅಂತ ನೋ ನಾನು ಆಮೇಲೆ ಹಸ್ತೇನೆ
ಹ ಸರಿ ಸರಿ
ಹಾ ಮಾಡಳ